ಹಲೋ
ಹ್ಮ್
ಕವದಲ್ಲಲ್ಲ
ಕೇಳಕ ಇದದ್ದೆ ಒಳ್ಳಿ
ಎಲ್ಲಿದೊ.
ಕಾನಪ್ಪು ಗುಂಡಳಿ
ಹೊಯ್ ಊರ ಯಾರದಾಗ ಹೊಂತ್ತಿದ.
ಎದ್ರಾಗಲ್ಲ ಸುಂ ಕುತ್ ನೋಡ್ಕೊಂಡಳೆ
ಅಭಿ
ಅಭಿ ಹೋದಾವ ಆಗಲೆ.
ಯಾರೋ
ಬಸ
ಬಸ್ ಯಾವ್ದು ಬಂತ ಎಲ್ಲಿಗೆ ಕಾಲಿ
ಲೇ ಹಲೋ
ಹಲೋ ಲೇ
ಹಾ
ಮಲ್ಲಾನ
ಹನ್ ಮಲ್ಲ ಇಲ್ಲ
ಅನಫೋನ್ ಕೊಡು
ಮಾತಾಡಕತ ನವು ಎಕಡ ಯಾಕ ಇರ್ಲ ನಾಳೆ ನಾನೇ ಹೇಳ ಅಂತ ಎಂದ ಹೇಳಣ
ಆಯ್ತಾಯ್ತು ಊಟ
ಹ ಊಟ ಊಟ ಐತ್ರಿ ಯಾಕ್ ಲಾಭ ಮಾಡಲ್ಲ
ನೀ ಮಾಡ್ತೆ ಏನ
ನಾವು ಯತ್ತಲ್ಲಪ್ಪಾ
ಮ ಅತ್ತಾವ ಸುಂಬ ಇಿಂದ ನಾನೇ ಮನ್ಸವರ್ಲ ತೆ
ಪೂ ಸೋಬರ ಲನು ಪೂರ ಕ ನಕ ಸಲ
ಕರಿಯ ಕರಿಯಾಗಸಲ್ಲ ನಮ್ ಮೂರಾಗ
ಯ ನಮ್ಮೂರು ನಾ ಬ್ಯಾಡ ಹಕ್ತಾರ
ಬೇಾರ ರಸ್ತರ್ ಮತ ನೋಡದಕ್ಲೀ
ಆಯ
ತು ಎಲ್ಲಗ ಹೇಳಳ್ ಬ್ಯಸ್ರು ಬರಕೈತ್
ನಾನಾನ ನಿನ್ನೆ ನಿನ್ ಒನ್ ದಿನ ಏನ ಬ ಕೆಲ್ಸ ಐತ್ಲಾ ಏನಐತ್ಲ
ನಾ ಕೆಲ್ಸ ಇತ್ ನಿನ್ನೆ ಒಂದ್ಡ್ ಮಸಾಲ ಉಗ್ಗದಿತ್ತು ಮಸಲು ಉಗಿದೆ ಒಂದ್ ಮೂರ್ ಎಕರೆಕ್
ಗಡಿ ಕಾಟ್ಬೇಕಂತ ಎಲ್ಲಯ ನಮ್ಮ್ ಆಮತ್ ಎತ್ಸಗಲ್ಲ ಮತ್ತೆ ಅವು
ಹ್ಮ್
ಹ್ಮ್ ಹ್ಮ್ ನಾನ ಗುಂಡಡೆಬ ಕು
ಯಾ ಕಾಯ್ತಾ ಕೊಡ ಕಾಣತಾಡ್
ಕಾಗ ಬಂದು ಸಿಬ ಈ ಕಡೆ ಬಂದಿ ಗಿ
ಅತ್ ವಾಪಸ್ ಯ್ಕಿರ್ಗೋತನ ಇ ಗುಂಡಳಿ ಬಂದ ಗುಂಡಳಿಗಳ್ದೇ ನಾನು
ಹ ಅಲ್ಲೇರ ಬಸ್ ಬಳ
ನೀ ಕುಂಟೆ ನಯ ಅಂದು ಕುಂತ್ ಬಿಡ್ತೀವಿ
ಬಂದಿಲ್ಲ ಅವ ಬ ಕುಂತ್ ಬಿಡ್ದೆ ನೋಡ್ಕ ಏನ್ ಆಟಿದ್ದಿಲ್ಲ ಮಸ ಬಂದಿಲ್ಲಾಕವತ್ತ
ಹ ಬಗರ ಮಾಡ್ತಾರೆ
ಹಬ್ಬ ಮಾಡಲ್ಲ ಅವರು ಮಾಡಲ್ ಇದೇ ನ ಅವ್ರಿಗೆ ಸಂಬಂಧ ನ ಬಂತ
ಮತ್ತದಾರ್ ಮಾಡ್ತಾರ
ಮಾಡ್ತರ್ ಬಿಡ್ಕರವಂದ್ರ ಬಂದಿಲ್ಲ ಯಾಕೆ ಅನ್ ಕರವಂದ್ರ ನಿಜೆ ಬ ನಲ್ಲ ಇಟೈತಿ ಬರ್ತ್ ಬಂದ್ರಿ ಮರ್ತ್ ಬಂದ್ರ ಇಟೈತಿ ನಾ ಆದ ಸರಿಯಗ ನುಸಗದು ಅಂಪತ್ತ ನಡ್ ಪೂರ್ ತಣ್ಣಗದ್ ವಾತಾವರಣ
ಹಾ ಹಡಗ್ರ ಬರ ಡೌಟ್ ಇವತ್ತು
ನೋ ಬರ್ಲ ಮದ ಉಡಿಯರ್ ಬರ್ತಾರ ನೋಡಿ
ಎಷ್ಟ ಅಪ್ಪೊಂಡ ಅವಾಗ ಆಗ್ತಾರಲ್ಲ
ಯಾವಾಗ ಹತರ ನೀ
ಹಾ
ಅದ್ರದ ಒಂದು ದೊಡ್ಡ ಕಿರಿಕಿರಿ ಪಾಯಪ ಅಷ್ಟೇಫಂಡು
ಬಂದ್ರ ನ ಆ ಇ ರ್ಚಕ ರಕ್ತಾನ
ತಲಸತ ಬಂದ್ಂದ್ರರು ಒಂದ್ ವಾರದ ಇದು
ಯ ಸಾಲ ಕಸದ ಹಓದಾಗ ಹೋದದ ಜಾನ ಆಕ
ಎಲ್ಲಊರ ಏನಲ್ ಮ ತಲ್ಲೇಶಲ್ ಹೇಳ ಮ ತಲ ಹಬ್ಬ ಇತ್ತು
ಇ ತಬ ಕಾವ ಬ ಗಬತ
ನಾಳಿಗ್ ಕರಿದು ಹೋಗಬಡೋಣಕತ್ತಾರ ಮನ್ಯಾಗ
ಸರ ನಾಳಿಗೆ
ನಾಳಿ ಕರಿಲ್ಲ ಚಿಕನ್ ಮಾಡಲ್ಲ ಇವತ್ ಮತ್ತ ನೂಲೂಣ ಯಾವತ್
ಹಾ ಹಾ
ನಾಳಗ್ ನೋೋಗಲ್ಲ ಆಯತ್ ನಾಳಗ್ ನೂರಿಗೆಗ್ ಬರತ್ತ ನಾಡ್ದೋಯ್ತ್ ನೋದ್ರ ನಾಳ್ದ ಯತ ಕ ಗೊಬತ್ ತಿಂಗಳ ತಕ್ ಬರ್ಲ
ನಾಾನಾ ಆತ್ಸಲ್ ಬಂದ್ಬಿಡ್ತ ಆಯ್ತು ನ
ಹೇಳ್ದ ಅಾನ
ನಾವೆಲ್ಲ ಲಾಲ್ೀ ತಾಜೆಗಳ್ರುಮ್ದಾಗಿ ಇರೋದು
ಹಂಗ
ಹ ಕಾಜಗೋಡ ರೂಮ್ ಅತ್ರಿ ಬಿಟ್ಟಿತ್
ಮೇಡತವ
ಹ್ಮ
ಊಟ ಅವ್ರ ಇತ್ತ ಬರದ ಹಡೋರಿಗೆ
ಹಾ
ಹ್ ಹೇಗಿರೋದಪ್ಪ
ಹ ಅ ಯನು ತ ಮಕ ಹ ಒತ್ತರ ಹಲೋ
ಹ
ಹಾ
ಹಕ್ವಾಾ
ಅವನ್ ಬರ್ತ ಇದಿದ್ದಂಗ ಅದ ಇ ಇವತ್ತು
ಹಾ
ಹಿದ ಬರ್ತ ಇದ್ದಂಗ ಅದೇ ಅಂಗೆ ಹಾ
ಯಗ
ಭರತಡ ಇದ್ದಂಗ ಅಲ್ಲ ಇಲ್ಲ ವಿಶ್ ಮಾಡಿದಾಗ ಮುಂಜದ
ಯಾರ್ು ಹುಷಿ ಮಾಡಿದ್ರಿ
ನಾ
ಪೃಥ್ವಿಗ
ಪತ್ವಿಲ್ ಯಾರ ನಮ್ ಸೀನಿಯರ್
ಸೀನಿಯರ್ ಪೃಥ್ವಿನ ನಾ ಪೃಥ್ವ ಪೃಥ್ವೀ ಒನಾಗ ಹಾಕ್ದ
ಮತ್ತ್ ಪೃಥ್ವಿ ಏನ್ ಪೃಥ್ವಿ ಬರತಾಡದಂಗ ಅದಾಗ
ಪೃಥ್ವಿ ಅಲ್ಲ ಪೃಥ್ವಿ ಅವರ ನನ ಏನಯ್ು ನಮ್ಲಾಸ್ ಪಥ್ಿಗೆ ಯಾಕ್ ವಿಶ್ ಮಾಡಿದ ನಾ ಎಂತೀನಿ ಪರಿಚಯ ಇಲ್ಲ ಏನೆಲ್ಲ
ಅವ್ರ ಯಾವ ಕಿಸ ಮಾಡನ್್ರನಾ
ಹಾಕಪ್ಪಾ ಏನದ್ದು ಮಾಡಿದೀರಾ
ಆಯ್ತು ಆಡ್ತ ಬಿಟ್ಟು ತಂಗಿತಾರ ಹಂಗೇನಲ್ಲ
ಆಯ್ತ್ ಮಾಯ್ತ್
ಮಾಡಲ್ ಚಂದ ಎಲ್ಲ ಸ್ ಬಂದಿ ಮಾಡತ
ಹಚ್ಚತ ಸಿತಿ ಹಾಗೆ ಹೋದ ನಾನು ಅ ಒದೋಸ್ತ ಬಂದು ಬೆಂಗ್ಳೂರಲ್ಲಿ ಕೂಡ ಮಾತಾಡಗೆ ನಿಂತ ಹೋಗ್ಬಿಟ್ಟ ಬಸಿ
ಹ್ಮ್ ಅರಿತರಿ ಮುಂಜಲ ಅವರ ಬದ ಮತ್ತೆ
ನಡಿದ್ದಪ್ಪಾ ಒಂದೆ ಕುಲ್ಲ ಅದ ಆರಾಮ ನಡ್ದನಿ ಕರ ಅಂದ್ರ ಅವ ಒಂದ್ ಮಾತ್ ಬಾ ಅಂತ ಕರಲಿಲ್ಲದಿರದರು ಬರದ್ದು ಹೆಂಗೆ ಎವಡಡೆ
ಅಲ್ಲಿಲ್ಲಿ ಜೆ ನ
ಅಲ್ಲಿ ದೂರ ಇದ್ದು ಸ್ವಲ್ಪ ಅಲ್ಲಿ ನಮ್ಮ್ ಮೈತ್ತರ ಮನೆ ಮುಂದೆ ಅಲ್ಲಿ ನಮ್ಮತ್ತರ ಮನೆ ನೋಡಿದಲ್ಲ ದಾರಿ
ಹ್ಮ್
ಅಲ್ಲಿದ್ದ್ಯ ನಾ ಇಲ್ಲಿ ಇಲ್ಲಿದ್ದ ಬಸ್ ಸ್ಟ್ಯಾಂಡ್ಗ
ಹಾಗ ಜಾಗ ಪಡ್ಯ
ಹೌದಿತ್ತು ನೋಡ್ಲಲ್ ಬಸ್ಸೇ ನೋಡಿಲ್ ನನ್ ಬಸ್ ಪಾಸ್ ಆಗಿದ್ದದ
ಹಾ
ಯ್ಬಟ್ಟ ಹ
ಹೌ ಹಾ
ಒಂದ್ ಅಗ್ನಿವೀರ ಆದ ನೋಡ್ ಪಕ್ಕ
ಅದದಾ
ಹ್ಮ್
ರಾವನಗರ್
ಮಾಮ್ಣಪ್ಪ ಗುಂಡಾಳತ
ಹಾ
ಬೆಳದ ನನ್ಗ್ ಬರಿಬೇಕಿಲ್ಲ ಉಸುಳೆ ಮನೆ ಈಜಿತ್ತಂದ ಪೇಪರ್ ನೋಡ್ ಆರಾಮ ಆದ ಅಂತ ಆಗ್ ಅಂತಂದ
ಆದ ಹಂದ ಫಜಿಕಲ್ಗ ಹಓದ್ತ ಒಂದ
ಹಂಗವದ್ದ ಹಾಕೋಡಿ ಬರ್ದು ಫಿಸಿಕಲ್ ರನ್ನಿಂಗ್ ಅದು ಓಡಲ್ಲ ನಾವ್
ಒಡಲ
ಓಡ್ತನ್ಲ ಅವ
ನೋಡಲ್ಲ
ಹಂಗ ಮೆಸೇಜ್ ಮಾಡ್ಕ ಕುಂದ ನಂದ್ರ ಓಡಲ್ಲ ಹಿಂಗ ಮೆಸ ಮಾಡ್ಕೊಂಡ ಕುದ್ರ ನಓಡಲ್ಲ ಅದ ಸ ಮನ್ಷ್ಯ ಆಗ ಸಾತಲ್ಲ ಮೈಯ ಆಗುವನಿಗೆ
ಈಗ ಬರ್ತ್ಂದ ಕನ್ಫರ್ಮ್ ಇತ್ ನ ಪ್ರಾಕ್ಟೀಸ್ಗೆ ಹೋಗ್ಬೇಕಪ್ಪ
ವಓ ಬಕ ಸೂಳ ಮಗಾನ
ಹ್ಮ್
ಬರ್ತಂತಂದ್ರ ನೋಡ ಪಕ್ಕ ಬರ್ದಂತಂದ್ರ ನಮ್ಮ ಮಾಮ ಒಂದು
ಪಕ್ಕನಾ
ಅಕ್ಕ ಬರ್ ಅಂತ ನ್ತ್ ಹೆಂಗ್ ಮಾಡಿದ್ದೇನ್ ಬಯತಿಲ್ಲ ನಾನ
ಹ ಹ್ಮ
ಹಾ
ವ ಸಂಧೆ ಕೊತ ನ
ಆಗ ಬಡಕ ಮುಡ ಚೆಲ್ ಈ ಬಿಟ್ ಬಿಡ್ಕ್ ಆಗೋ ಮಾಡ್ಕೊ ಬಿಡ್ಕ್ ಜಲ್ದ
ಹ್ಮ
ನೆಕ್ಸ್ಟ್ ಇಯರ್ ಆ ಕಮಲೆ
ನೆಕ್ಸ್ಟ್ ಟೈಮ್ ನಮ್ಮ ಏಜ್ ಬಾರತಲ್ಲ
ಎಷ್ಟೊಂದ ನಿನ್ ಡೇಟಾ ಆಫ್ ಬರ್ತ್
ಎರಡು ಸಾವಿರದ ಆರು
ಒಂದು ಬರುತಪ್ಪ ನೆಸ್ಟ್ ಇಯರ್ ಹಾಕು
ಏಳು ಏಳು ಹನ್ನೊಂದು
ಹ ಹತ್ತು ಸಾವಿರ
ಆರ್ಕೆಸ್ಟ್ರಾ ನೋಡಿಕೊಂಡು ಕುತ್ಬಿಡ್ತನಪ್ಪ ಹಿಂಗಾದ್ರರು ಸಜ್ಜಾಗಲ್ಲ
ಹಾ
ಏನಾ ಮಾಡ್ಕಬೇಕು ಸಣ್ಣ ಸಣ್ಣ ಪಣ್ಣಯವು ಸಿಗ್ತವು
ಓದ್ತಾರ ಇಲ್ಲ ಓದ್ತಾರ
ಓದಲ್ಲೇ ನಾವು ಓದಿನಂದ್ರೆ ಎಲ್ಲ ಆತವ್ ಓದಲ್ಲ ಕುಂತ್ ಓದಿದ್ರೆ ಆತವ ಏನ್ ಮಾಡದ್ದು ಓದಲ್ಲ
ಈಗ ಓದೋಕೆ ಹೋಯ್ತರ್
ಎಲ್ಲಿ ಹೊತ್ನ ಸರ್ ಬಂದು ಬಂದ್ ಎಲ್ಲಿ ಹೋಯ್ದಿಲ್ಲೋಣ್ಣ ಅವತ್ ಒಂದ್ ಯಾವ ಒಂದ್ ಎರಡ್ ಮೂರ್ ದಿನದಾಗ ಹೋದ್ರಿ ಕೆಲ್ಸ ಆಗಲ್ಲ ಅಭಿ ಇವನೆ
ಹೋಲಿ ಆಗ್ತರ್ ಮಳೆ ಇದವೆ ಹಲೋ
ಬಸ್ಸು
ಇಲ್ಲ ಪೋಲಿಯೋ ಹಾಕಕ್ ಬಂದರಾ
ಹ
ಏನಾ
ಇವತ್ ಬಂದ್ ಕುಂದ ನಾ ಇದ್ರಿ ಇಲ್ಲಿ ಇನ್ನ ಬರ್ಲಾ ಅಂದೇ
ಹ್ಮ
ಇಲ್ಲಿ ಸಿಗಲಿಲ್ಲ ಕಾರಪುರ ಗುರ್ಕುದೆ
ಹ ಹೈದ್ರಾಬಾದ್ ಬಸ್ತ ಹೈದ್ರಾಬಾದ್ ಬಸ್ತಾವ ಟಿಕೆಟ್ ತೆಗಸ್ಬೇಕಬೇಕಕ್ ಹ ಯಾರು ಬಂದರ್ಲೆ ಹಲೋ ಇನ್ನ ಫಸ್ಟ್ ಪಿ ಯು ಸಿ ಅವ ನಮ್ಮ ಟೈಟಾ ಒಂದ
ಹಾ ಮತ್ ಹಂಗೆ ಮತ್ ಬೆಳವಣಿಗೆ ಈಗ ಲೋಡೋರಿ
ಮೆರವಣಿಗೆ ಅದ್ರ
ಮೆರವಣಿಗೆ
ಹ್ಮ್ ಹ್ಮ್
ಆನೆ ಮರಿಹೊಂಟಾದ್ದ ನನ್ನ ಮುಂದೆ
ಆನೆ ಮರೀನೇ
ಆನೆ ಮರಿ
ಹ
ಒಂದು ಊರ ಹೊಂಟವ ಒಂದು ಕಾಣಪುರಕೆ ಒತದ ಸಣ್ಣದು
ಹಾ
ಸಣ್ಣು ನೀರ್ ಆಗದ ಅಂದೇ
ಸಣ್ಣ ನೀರ್ ಆಗದ
ನೀರನ್ನೆ
ಮುಂಜಾಲೆ ಒಂದರ ಸ್ವಾರ್ಥ ಕೈಲೋಡ ಬಸ್ಸು ಎಲ್ಲಾ ಮುಂಜೆ ಲ ಒಂದ ಆಯಡಾರೆ
ಸೇರಿತಗಪ್ಪಾ ನಾನು ಹೊಸುವಕ್ಕದ ಊಟ ಮಾಡಿಬಾರ್ದುಐತರ ಮನೆಕ ಹಯೇ
ಹಗ
ಹಾ
ಆಯ್ತ ಆ್
ಹಾ